ಹಾ ಏನ್ ಮಾಡ್ತಿದ್ದೆ ಕೇಳಸ್ತಾ ಇದ್ದೀಯಾ.
ಹಾ ಇವಾಗ ಕೇಳಸತಿದೆ ಏನಿಲ್ಲ ಸುಮ್ನೆ ಕುಂತಿದ್ದೆ ನೀನ್ ಏನ್ ಮಾಡಾತಿ.
ನಾನು ಏನ ಇಲ್ಲ ಇವತ್ ರಜೆ ಎಲ್ಲಾ ಕುೂತ್ಕೊಂಡಿದ್ದೆ.
ಹೌದಾ ಹೆಂಗ್ ನಡೀತಿದೆ ಕಾಲೇಜು ಟೀಚಿಂಗು ಸ್ಟೂಡೆಂಟ್ಸು. ಎಲ್ಲಾ ಹೆಂಗಿದೆ.
ಕಾಲೇಜ್ ಎಲ್ಲ ಚೆನ್ನಾಗಿದೆ ನಡೀತಾ ಇದೆ. ಇವತ್ತು ರಜೆ ತಗೊಂಡಿದ್ದೆ ಸೋ ಇವ. ಅಂದ್ರೆ ಇವತ್ ನನ್ ತಿಂಗಳದು ಒಂದ್ ರಜೆ ಇರುತ್ತೆ ನಮ್ಗೆ.
ಹಾ.
ಸೊ ಅದನ್ನ ಅಪ್ಲೈ ಮಾಡಿ ಇವತ್ತು ರಜೆ ತಗೊಂಡೆ.
ಹೌದಾ.
ಹಾ ಹಾ.
ಮತ್ತೆ ಇವಾಗ ಕ್ಲಾಸ್ ಟೈಮಿಂಗ್ ಎಲ್ಲಾ ಹೆಂಗಿ. ಇದ ನಿಂದು ಪೂರಾ ಒಂದ ವೀಕ್ ಎಲ್ಲ ಕ್ಲಾಸ್ ಇರ್ತಾವ.
ಹಾ ನಮ್ಗೆ ಆಕ್ಚುಲಿ ವರ್ಕಿಂಗ್ ಆಸ್ ಅಂತಂದ ನೈನ್ಟೀನ್ ಅವರ್ಸ್ ಕೊಟ್ಟಿರ್ತಾರೆ. ಹತ್ತೊಂಬತ್ ತಾಸ ನಾವ್ ಮಾಡ್ಲೇಬೇಕು ಒಂದ ಒಂದ್ ವಾರದಲ್ಲಿ.
ಒಂದ ವಾರದಲ್ಲ.
ಹಾ.
ಹಾ ಹಾ ಹಾ.
ಹತ್ತೊಂಬತ್ ತಾಸ ಅಂದ್ರೆ ಒಂದು ನಾಕ್ ತಾಸ ಕ್ಲಾ ತೆರೆ ಹಾಕಿರ್ತಾರೆ. ವಾರದಲ್ಲಿ ಉಳಕಿದೆಲ್ಲಾ ನಮಗ್ ಲ್ಯಾಬ್ ಹಾಕಿರ್ತಾರೆ.
ಹ್ಮ್.
ನಮ್ದು ಅಂತು ಕಂಪ್ಯೂಟರ್ ಸೈನ್ಸು.
ಹ್ಮ್.
ಸೊ ಮ್ಯಾನೇಜ್ ಮಾಡ್ತೀನಿ ಎಲ್ ನಂಗೆಲ್ಲಾ ಒಂದೊಂದ್. ನಾ ಎಂಟಕ ಇರುತ್ತೆ ಒನ ಒಂಬತ್ತಕ ಇರುತ್ತೆ ಕ್ಲಾಸು. ನಾರ್ಮಲ್ ಕ್ಲಾಸ್ ಕಾಲೇಜ್ ಸ್ಟಾರ್ಟ್ ಆಗೋದು ಅಂದ್ರೆನೆ ಹತ್ತ ಗಂಟೆಗೆ.
ಹ್ಮ ಹ್ಮ್ ಹ್ಮ್ ಇವಾಗ. ಮಧ್ಯಾಹ್ನ ಎಲ್ಲಾ.
ಮಧ್ಯಾಹ್ನ ಎಲ್ಲಾ ನಮ್ಗ ಎಲ್ಲಾ ಲ್ಯಾಬ್ ಹಾಕಿರ್ತಾರೆ ಸೊ ಲ್ಯಾಬ್ ಮಾಡ್. ಹಕೊಂತೀವಿ ಆಮೇಲೆ ಹೇಗೆಂದ್ರೆ ಸೆಮ್ ವೈಸ್ ಸೆಮ್ ವೈಸ್ ನಮಗೆ ಸಿಲೆಬಸ್ ಅಂದ್ರೆ ಬೇರೆ ಬೇರೆ ಕೊಡ್ತಾರೆ ಬೇರೆ ಬೇರೆ ಸಬ್ಜೆಕ್ಟ್ ಹೇಳ್ಬೇಕು.
ಹು ಹು ಹು ಅಂದ್ರೆ ಬೇರೆ ಬೇರೆ ಟಾಪಿಕ್ ಸಿ ಎಸ್ ಅಲ್ಲಿನೆ
ಹಾ ಸಿ ಎಸ್ ಅಲ್ಲಿ ನೇ ಬೇರೆ ಬೇರೆ ಬರುತ್ತೆ ಫಸ್ಟ್ ಸೆಮ್ ಹೇಗಂದ್ರೆ ಫಸ್ಟ್ ಫಸ್ಟ್ ಎಮ್ ಕೊಟ್ಟಿದ್ರಾ ನನಗೆ ಅಲ್ಲಿ ಸಿ ಪ್ರೋಗ್ರಾಮಿಂಗ್ ಹೇಳಿದೆ
ಹು
ಸೆಕೆಂಡ್ ಸೆಮ್ ಗ್ ಬಂದಾಗ ಇವಾಗ ಡೇಟಾ ಸ್ಟ್ರಕ್ಚರ್ ಹೇಳ್ತಾ ಇದೀನಿ ಆಮೇಲೆ ಹೇಗಂದ್ರೆ ಅದೇ ಅದೇ ಸ್ಟೂಡೆಂಟ್ಸ್ ಇರಲ್ಲ ಬೇರೆ ಬೇರೆ ಸ್ಟೂಡೆಂಟ್ಸು ಇರ್ತಾರೆ
ಹು
ಸೆಕ್ಷನ್ ಸೆಕ್ಷನ್ ವೈಸ್ ಬೇರೆ ನಮ್ಗೆ
ಹೌದು ನೀನ್ ಇನ್ನು ಸ್ಟೂಡೆಂಟ್ಸ್ ಎಲ್ಲ ಹೆಂಗ್ ಮ್ಯಾನೇಜ್ ಮಾಡ್ತಯಾ ತುಂಬಾ ಡಿಸ್ಟರ್ಬ್ ಮಾಡಲ್ವಾ ಮಾಡಲ್ವಾ ಮೊದ್ಲೆೇ ಡಿಗ್ರಿ ಡಿಗ್ರಿ ಕಾಲೇಜ್ ಅಂದ್ರೆ ಹೆಂಗಿರ್ತಾರಂತ ಗೊತ್ತಲ್ಲ
ಹ ಅವ್ರು ಇವಾಗ ಏನ್ ಮಾಡ್ತಾರಂದ್ರೆ ನಾವು ಅವ್ರ ಜೊತೆ ಕೂಪೆರೇಟ್ ಮಾಡ್ಕೊಂಡು ಆಮೇಲೆ ಇಲ್ಲ ಸುಮ್ನೆ ಹಂಗೆ ಹಂಗೆ ನಾನು ಏನ್ ಜಾಸ್ತಿ ರೇಗಾಡಲ್ಲ ಅವ್ರಿಗೆ ಇಲ್ಲ ಓದಿ ಹಿಂಗೆಲಾ ಸಜೆಷನ್ ಮಾಡ್ತೀನಿ ಜಾಸ್ತಿ ಜಾಸ್ತಿ ಸಜೆಷನ್ ಮಾಡಿದ್ ಆಮೇಲೆ ಅವ್ರೇ ನನಗೇನ್ ಇವಾಗಂತೂ ಅನ್ಸಿದೆ ಅಷ್ಟೊಂದ ಏನ್ ಮಾತಾಡಲ್ಲ ಒಂದ್ ಸ್ವಲ್ಪ ಜನ ಮಾತಾಡ್ತಾರೆ
ಹಾ ಅದೇ ನಿಮಲ್ಲಿ ಈವಾಗ ಅಟೆಂಡೆನ್ಸ್ ಸೇವೆಂಟಿ ಫೈವ್ ಪರ್ಸೆಂಟ್ ಇರ್ಬೇಕಾ ಕಂಪಲ್ಸರಿ
ಹ ಫಸ್ಟ್ ಸಮ್ಮಗೆ ನಂಗ್ ನಂಗ್ ಅಷ್ಟೊಂದನ್ ಗೊತ್ತಿಲ್ಲ ಹೆಂಗ ಏನ್ ಮೈಂಟೈನ್ ಮಾಡೋದು ಅಂತ ಅಂತಾ ಸೊ ಇವಾಗ ಇವಾಗ ನಂಗು ಗೊತ್ತಾಗತದೆೇಗೆ ಹೇಗ್ ಮೈಂಟೈನ್ ಮಾಡೋದು ಏನು ಅಂತ ಅಂದು ಹೌದು ಸೇವೆಂಟಿ ಫೈವ್ ಪರ್ಸೆಂಟ್ ಕಂಪಲ್ಸರಿ ಸೇವೆಂಟಿ ಫೈವ್ ಪರ್ಸೆಂಟ್ ಕಿಂತ ಕಮ್ಮಿ ಇದ್ದದೆ ಫೈನ್ ಪೇ ಮಾಡಿ ಅವ್ರಿಗೆ ಎಕ್ಸಾಮ್ಗೆ ಬಿಡ್ತಾರೆ
ಹು
ಪೂರ್ತಿ ಕೆಳಗಡೆ ಇದ್ರೆ ಅವ್ರಿಗೆ ಮತ್ತೆ ಮತ್ತೊಂದು ವರ್ಷ ಬರಕ್ ಕೊಡ್ತಾರೆ ಅವ್ರಿಗೆ
ಅಂದ್ರೆ ಇವಾಗ ಆ ವರ್ಷಕ್ ಆ ಎಕ್ಸಾಮ್ ಬರೆಯೋಂಗಿಲ್ಲ
ಆ ಅ ಅವರು ಕೊಟ್ನುನು ಮೋಸ್ಟ್ಲಿ ಬರ್ಯಂಗ್ ಇಲ್ಲ ಅದು ನಂಗ್ ಅಷ್ಟ್ ಐಡಿಯಾ ಇಲ್ಲ ಅವ್ರಗ್ ಮತ್ತೆ ಅಡ್ಮಿಷನ್ ಮಾಡಿಸಸ್ತಾರೆ ಹೊಸದು ಅಡ್ಮಿಷನ್ ಮಾಡಿ ಎಕ್ಸಾಮ್ ಬದಿಬೇಡಿನೇ ಅಂತಾರೇನೊ
ಹಾ ಹಾ ಹಾ ಇವಾಗ ಬಾಯ್ಸ್ ಎಲ್ಲ ತುಂಬಾ ಟಾಂಟ್ ಮಾಡೋದು ಈ ತರ ಎಲ್ಲಾ ಮಾಡಿದಾಗ ನೀನ್ ಹೆಂಗ್ ಮ ಮ್ಯಾನೇಜ್ ಮಾಡ್ತೀಯಾ
ನಾನ್ ಸ್ಟಾರ್ಟಿಂಗ್ ಹೋದ್ಮೇಲೆನೆ ಅವರು ಫಸ್ಟ್ ಡೇ ಮಾತಾಡುಸ್ತಿದ್ದ ನಾನ್ ಅಂದಿದ್ದೀನಿ ನಿಮಗೆ ಅಟೆಂಡೆನ್ಸ್ ಬೇಕಿದ್ರೆ ಬಲ್ಬೇಡಿ ಸೊ ನಾನು ಕೊಡ್ತೀನಿ ನಿಮಗೆ ಆಮೇಲೆ ಜಸ್ಟ್ ಕಲಿಯಕ್ ಬರೋರ್ಗೂ ನಿಮ್ಮಿಂದ ಅವ್ರಿಗೂ ತ ತೊಂದ್ರ ಆಗತ್ತೆ ಹಿಂಗೆಲ್ಲಾ ಅಂದಿದ್ಮೇಲೆ ಅವವಾಗಿಂದ ಏನ್ ಮಾಡಿಲ್ಲ ಮತ್ ನಮಗ್ ಇನ್ನೊಂದ ಏನ್ ಪ್ರಾಫಿಟ್ ಅವ್ರಿಗೆ ನಾವ್ ಯಾಕ ಇ ಮಾಡಲ್ಲ ಅಂದ್ರೆ ಹೌದು ನಮ ನಮ್ಮ ಹತ್ರ ಟ್ವೆಂಟಿ ಮಾಸ್ ಆಯೇ ಇರುತ್ತೆ ಫಸ್ಟ್ ಇಂಟರ್ನಲ್ಲೂ ಸೊ ಅದಲ್ಲಿ ನಾನು ಕಟ್ ಮಾಡ್ತೀನಿ ಅಂತ ಹೇಳಿಬಿಟ್ಟಿದ್ದೀನಿ ಡೈರೆಕ್ಟ್
ಓ ಅಂದ್ರೆ ಅದಕ್ಕೆ ಸುಮ್ನೆ ಇರ್ತಾರ ಮಾಸ್ಕೋಸ್ಕನ ಆದ್ರು ಅಂತ
ಕೋಸ್ಕರ ಸುಮ್ನೆ ಇರ್ತಾರೆ ಮತ್ತೆ ಕಂಪ್ಯೂಲ್ಸರಿ ಬರ್ಲೇಬೇಕು ಅವ್ರು ಅದಕ್ಕೊಂದು ಸೇವೆಂಟಿ ಫೈವ್ ಪರ್ಸೆಂಟ್ ಇರ್ಲಿಲ್ಲ ಅಂದ್ರೆ ಫೈನ್ ಪೇ ಮಾಡ್ಕೊಂತಾರ ಅದೊಂದು ಹೆದರಿಕೆ ಆಮೇಲ್ ನಾನಂತೂ ಏನು ಅನಲ್ಲ ಆ
ನ್ನಲ್ಲ ಅಂದ್ರೆ ಭಯ ಅಲ್ಲ ಅವ್ರರಿಗೆ
ನಾನ್ ಏನು ಅನ್ನಲ ನಾನ್ ಡೈರೆಕ್ಟ್ಗ ಹೇಳ್ತಿನಿ ಎಚ್ ಒ ಡಿ ಹತ್ತಾನ ಹೋಗ್ತೀನಿ ನೀವೆ ಒಂದ್ ಲೆಟರ್ ಬರ್ಕೊಬರರ್ಬೆಕಾಗುತ್ತೆ ಅಂತ ಹೇಳ್ ಹೇಳ್ಬಿಡ್ತೀನಿ
ಓ ಅಂದ್ರೆ ನಿಮ್ ಹೆಚ್ ಒ ಡಿ ಹೆಂಗೆ ಸ್ಟ್ರಿಕ್ಟ್ ಆಗಿ ಅವ್ರ್ ಏ ಹಂಗ್ ಮಾಡ್ಬೇಡಿ ಹಂಗೆ ಹಿಂಗೆ ಸೈನ್ ಮಾಡೋ ವಿಚಾರದದಲ್ಲೆನು ಒಂದಸೂಚ್ ಸ್ಟ್ರಿಕ್ಟ್ ಆಗಿ ಇದರ ಅಥವಾ ಇಲ್ಲ ಬಿಡು ಫ್ರೆಂಡ್ಲಿ ಆಗೇನೆ ಸ್ಟೂಡೆಂಟ್ಸ್ ಅಲ್ವಾ ಅಂತ ಸುಮ್ಮ್ನೆ ಇರ್ತಾರ
ನಮ್ ಹೆಚ್ ಒ ಡಿ ಸಾಫ್ಟ್ ಕಾರ್ನರ್ ಅವರು ಅವ್ರ ಏನ್ ಅನ್ನಲ್ಲ ಯಾಕಂದ್ರೆ ಇಲ್ಲಿ ಬಿಡಿ ಅವ್ರದ್ ಪರಿಸ್ಥಿತಿ ಹೆಂಗಿರುತ್ತೋ ನೋಡಿ ಇದೊಂದ ಸತಿ ಅವ್ರಿಗೆ ಚಾನ್ಸ್ ಕೊಟ್ ನೋಡಿ ಮತ್ ಚೇಂಜ್ ಆದ್ನೂ ಆಗ್ಬಹುದು ಸೆಕೆಂಡ್ ಟೈಮ್ ಇದ್ನೇ ರಿಪೀಟ್ ಮಾಡಿದ್ರೆ ಕೊಡ್ಬೇಡಿ ಹಿಂಗ್ ಸಾಫ್ಟ್ ಕಾರ್ನರ್ ಅವರು ಇವನ್ ನಾವ ಆದ್ನು ಮ್ಯಾಮ್ ನಂಗೆ ಸಬ್ಜೆಕ್ಟ್ ಆಗಲ್ಲ ಮ್ಯಾಮ್ ಅಂತ ಹಿಂಗ್ ಹೇಳಿದ್ರುನು ನಮ್ಗೆ ಬೇರೆ ಸಬ್ಜೆಕ್ಟೇ ಕೊಡ್ತಾರೆ ಆಯ್ತು ಬಿಡಿ ಯಾರನಾದ್ರು ಅಡ್ಜಸ್ಟ್ ಮಾಡ್ತೀನಿ ಹಿಂಗೆಲ್ಲ ಅಂತಾರೆ
ಹ್ಮ್ ಒಳ್ಳೇವ್ರ ಇದಾರೆ ಹಂಗಿದ್ರಿ ನಿಮ್ ಹೆಚ್ ಒ ಡಿ ಅಂತಾನೇ ಸಿಗ್ಬೇಕಪ್ಪಾ ನಮ್ ಟೀಚರ್ಸ್ ಹಂಗಿದ್ರ ಡಿಗ್ರಿ ಅವ್ರಿಗೆಲ್ಲ
ಹಾ ಎಲ್ರು ಅದ ಅಂತಾರೆ ಮ್ಯಾಮ್ ನೀವ್ ಹೆಚ್ ಒ ಡಿ ಬಿಟ್ಟು ಬೇರೆ ಯಾವ್ದು ಮಾಡ್ಬೇಡಿ ಮಾಮ್ ಅಂತೇ ಅಂತೀವಿ ನಾವು ಬಟ್ ಇನ್ನೊಂದ ಏನ್ ಪ್ರಾಬ್ಲಮ್ ಅಂದ್ರೆ ನಮ್ ಕಾಲೇಜ್ ನಮ್ ಪ್ರಿನ್ಸಿಪಲ್ ಸರಿ ಇಲ್ಲ
ಹಾ ಅಂದ್ರೆ ಸರಿ ಇಲ್ಲಾ ಅಂದ್ರೆ ಮೀನ್ಸ್
ಸ್ಟಿಕ್ ಅಂದ್ರೆ ಅವರು ಈ ಟೈಮ್ ನಿಮಗ್ ಬರ್ಲೇಬೇಕು ಅಂದ್ರ ಬರ್ಲೇಬೇಕು ಅವ್ರ ಮಾರ್ನಿಂಗ್ ರೌಂಡ್ಸಗ್ ಬರ್ತಾರೆ
ಓ
ಆಮೇಲೆ ರೌಂಡ್ಸ್ಗ್ ಬಾ ರೌಂಡ್ ಸಿಗ್ ಬಂದು ಅವ್ರ ಏನ್ ಮಾಡ್ ಅಂದ್ರೆ ಈ ಟೈಮ್ ಅಲ್ಲಿ ಇವ್ರ ಬಂದಿದಾರೋ ಇಲ್ಲೋ ಇವ್ರ ಕ್ಲಾಸ್ ತಗೊಂಡಿದಾರೋ ಇಲ್ಲೋ
ಹ್ಮ್
ಹಿಂಗೆಲ್ಲಾ ನೋಡ್ತಾರೆ ಬಂದು
ಹ್ಮ್ ಹ್ಮ್ ಹ್ಮ್
ನಮಗೆಲ್ಲ ಅದನ್ಸಲ್ ಸ್ವಲ್ಪ ಇರಿಟೆಟ್ ಆದಂಗ ಆಗುತ್ತೆ ಸಪೋಸ್ ನಾವ್ ಒಂದ ದಿನ ಕ್ಲಾಸ್ ಮಿಸ್ ಮಾಡಿದ್ನ್ನು ನಮಗೆ ಅದನ್ನ ಕಾಲ್ ಮಾಡ್ತಾರೆ
ಮೇ ಬಿ ಅವರು ಅನ್ಬೋದು ಕಾಲೇಜ್ ಒಂದು ಚೆನ್ನಾಗಿರೋ ಒಂದು ಹೆಸರು ಬರ್ಬೇಕಂತ ಅಂದ್ರೆ ಚೆನ್ನಾಗ್ ಟೀಚಿಂಗ್ ಆಗ್ಬೇಕು ಕ್ಲಾಸ್ ಆಗ್ಬೇಕು ಎಲ್ಲಾ ಆಗ್ಬೇಕು ಅನ್ನೋ ರೀತಿಯಲ್ಲಿ ಮೇ ಬಿ ಹಂಗ ಮಾಡ ಮಾಡ್ತಿರ್ಬಹುದೇನೋ ಇವಾಗ ಅವ್ರಿಗು ಏನು ಸ್ಟ್ರಿಕ್ಟ್ ಆಗಿರ್ಬೇಕ್ ಕಾಣ ಅವಶ್ಯಕತೆ ಇರೋದಿಲ್ಲ ಒಂದೊಂದ್ ಸಮಯ ಆದ್ರೂ ಕಾಲೇಜ್ ಒಳ್ಳೆ ಹೆಸರಿಗೋಸ್ಕರ ಅವ್ರ ಸ್ಟ್ರಿಕ್ಟ್ ಆಗಿರ್ಬೋದೇನೂ ಇವಾಗ ಹೆಂಗಗತ್ತೇಳು ಒಬ್ರು ಒಬಿಡಿಯಂಟ್ ಆಗಿ ರೀಸನ್ಸ್ ಕೊಟ್ ಹೋಗ್ತಿರ್ತೀರಾ ನೀವು ಟೀಚರ್ಸ್ ಆಗಿ ಇನ್ನೊಬ್ಬರು ಸುಮ್ಮನೆ ಏನೋ ಕಾರಣಗಳಿಗೆ ರೀಸನ್ಸ್ ಕೊಟ್ಟು ಲೀವ್ ತಗೊಂಡು ಕ್ಲಾಸ್ಗಳನ್ನ ಮುಂದೆ ಹಾಕಿ ಮುಂದೆ ಹಾಕ ಇವಾಗ ಮುಗ್ಸೋ ವಿಷಯನ ಸಮಯಕ್ಕೆ ಸರಿಯಾಗಿ ಮುಗಿಸ್ಲಿಲ್ಲ ಅ ನಾಳೆ ಪರೀಕ್ಷೆ ಸಮಯದಲ್ಲಿ ಸಮಸ್ಯೆ ಆಗ್ಬಹುದು ಈ ಸಮಸ್ಯೆಗಳನ್ನೆಲ್ಲಾ ದೂರ್ ಮಾಡ್ಬೇಕು ಯಾಂದ್ರ ಸರಿಯಾದ ಸಮಯದಲ್ಲಿ ನಿಮ್ ಕ್ಲಾಸ್ ಗಳೆಲ್ಲ ನಡೀತಾ ಹೋಗ್ಬೇಕಲ್ಲ ಮೇ ಬಿ ಆ ರೀಸನ್ ಅವ್ರು ಮೇ ಬಿ ಹಂಗ್ ಮಾಡ್ಬೋದೇನೋ
ಹಾ ಅದು ನಿಜಾನೇ ಅವ್ನ್ ಮಾಡೋದು ಕರೆಕ್ಟೇ ಬಟ್ ನಾವ್ಂದ್ ದಿವ್ಸ ಕರೆಕ್ಟ್ ಟೈಮಗೆ ನಾವ್ ಮುಗಿಸಿದ ಕೊಡ್ ತ್ವಿ ನಮಗ ಏನೋ ಎಮರ್ಜೆನ್ಸಿ ಬರುತ್ತೆ ಒಂದ್ ದಿನ ನಮ್ಗ್ ಆಗಲ್ಲ ಹಿಂಗೆಲ್ಲಾನು ರಿಕ್ವೆಸ್ಟ್ ಮಾಡ್ಕೊಂಡಿದ್ ಇವಾಗ ನನ್ನೆ ನೋಡು ಎಷ್ಟು ಬಂದ್ ಎಷ್ಟು ದಿನ ಆಯ್ತು ನಾನು ಹಲೋ ಹಲೋ ಹಲೋ ಹಲೋ
ಹಾ ಇವಾಗ ಕೇಳ್ಸ್ತಿತ್
ಹಾ ಇವಾಗ ಕೇಳಿಸತದೆ ಯಾಕೆ ನಿಮ್ ಸ್ಟ ಕೇಸ್ತಿಲ್ವಾ
ಹಾ ಮದ್ಯಾ ಸ್ವಲ್ಪ ಹೊತ್ ನಿಂತ್ ಹೋಯಿತು ನನ್ ಕೇಳ್ಸ್ಲಿಲ್ಲ
ಅಂದ್ರೆ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ ಇದು
ಹ್ಮ್ ಅದೇ ಇವಾಗ ಅಲ್ಲಿ ಹೋಗು ಬಂದು ಎಲ್ಲ ಮಾಡ್ತ ಅಥವಾ ಕಾಲೇಜ್ ಸಮೀಪನೇ ಇದೆಯಾ
ಇಲ್ಲ ಹೋಗಿ ಬಂದುನೆ ಮಾಡ್ತೀನಿ ಆ ಒಂದ ಇಲ್ಲಿಂದ ಬಸ್ಸಿಗೆ ಹೋಗಿ ಬಸ್ ಮತ್ತುತ್ತ ಬ ಬೇರೆ ಬಸ್ಸಿಂದ ಬೇರೆ ಕಾಲೇಜ್ ಹತ್ರ ಹೋಗ್ತೀನಿ
ಹ ಹಾ ಒಂದು ಅಂದ್ರೆ ಸ್ವಲ್ಪ ಇದು ಬೆಂಗ್ಳೂರು ಟ್ರಾಫಿಕ್ ಎಲ್ಲ ಓಡಾಡಕ್ಕೂ ಕಷ್ಟ ಆಗುತ್ತೆ
ಹ ಅದು ಕಷ್ಟ ಆಗತ್ತೆ ಮತ್ತೆ ನಂಗೆಲ್ಲಾ ಹೇಗೆ ಮಾರ್ನಿಂಗ್ ಒಂದ್ ಸ್ವಲ್ಪ ಯಾಕ ಲೇಟ್ ಆಗುತ್ತೆ ಅಂದ್ರೆ ಬಕ್ ಮಾಡ್ಕೊಂಡ್ ಹೋಗ್ಬೇಕು ಆಮೇಲೆ
ಮತ್ತೆ ಇವಾಗ ಲೇಟ್ ಆದ್ರೆ ಮೆಟ್ರೋಗೆಲ್ಲ ಹೋಗ್ತಿ ಅಥವಾ ಬಸ್ ಬಸ ಓಡಾಡ್ತಯ ಹಿಂಗೆ
ಇಲ್ಲ ಲೇಟ್ ಆದ್ರೆ ಮಟೆ ಹೋಗ್ತೀನಿ ಅಂದ್ರೆ ಬೇಗ ಹೋಗಿ ನಮ್ದ್ ಲಾಗಿನ್ ಆಗತ್ ಆಗ್ಬೇಕು ಅದ್ನ್ನಲ್ಲಾ ಕಂಪಲ್ಸರಿ ನೋಡ್ತಾರೆ ಪ್ರಿನ್ಸಿಪಲ್ ಅದಕ್ಕಂತೂ ಎಕ್ಸ್ಕಸೆ ಕೊಡಲ್ಲ ಅವರು
ಹಾ ಹಾ ಹಾ ಹಾ ಇವಾಗ ಒಮ್ಮೊಮ್ಮೆ ಏನಾದ್ರು ಎಮರ್ಜೆನ್ಸಿ ಬಂದ್ರೆ ಆ ಟೈಮಲ್ಲೂ ಎಕ್ಸ್ಕಸ್ ಕೊಡಲ್ವಾ ಹಂಗೆ ಮಾಡ್ತಾರ
ಹ್ಮ್ ಅಂದ್ರೆ ನೀವ ಏನು ಅಂದ್ರೆ ನಮಗ್ ಲಾಸ್ಟ್ ಇಷ್ಟ್ ಟೈಮ್ ಅಂತ ಇರುತ್ತೆ ಈ ಟೈಮ ಅಲ್ಲಿ ಲಾಗಿನ್ ಆಗಲ್ಲ ನಿಮ್ದು ಅದನ್ನ ಕನ್ಸಿಡರ ಆಗಲ್ಲ
ಅದು ಲೀವ್ ಅಂತ ಕನ್ಸಿಡರ್ ಆಗಿ ಅದು ಪೇಮೆಂಟು ಕಟ್ ಆಗುತ್ತ ಅವತ್ತಂದು ಮತ್ತ ಇವಾಗ ಪೇಮೆಂಟ್ ಎಲ್ಲ ಕರೆಕ್ಟ್ ಟೈಮ್ ಬರುತ್ತಾ ಸರಿಯಾಗಿ
ಹ ಹಾ ಇಲ್ಲ ನಮ್ದು ಹೇಗ ಅಂದ್ರೆ ಇವ್ರ್ದ ಗೋರ್ಮೆಂಟ್ ಬೇಸ್ದಲ್ಲ ಇದು
ಹಾ
ಆ ಕಾಲಜ್ ಯನಿವರ್ಸಟಿ ಥರು ಆಗಿದ್ರ ನಮ್ ಕಕ್ಟ್ ಆಗ ಬರ್ತಿ ಇವ್ ಗರ್ಮೆಂಟ್ ಅವರು ಯಾವಾಗ ನಮ್ ಫಂಡ ರಿಲೀಸ್ ಮಾಡ ಮಾಡ್ತಾರೋ ಅದ ಮೇಲೆನೆ ನಮಗ ಬರುತ್ತೆ
ಹೌದಾ
ಹಾ ಹ
ಅಂದ್ರೆ ಅದು ಸ್ವಲ್ಪ ಸಮಯ ಅಲ್ಲಿ ಬದಲಾವಣೆ ಆಗ್ತಾ ಇರತ್ತೆ ಹೆಚ್ಚು ಕಮ್ಮಿ ಆಗತ್ತೆ
ಹಾ ಹೆಚ್ಚು ಕಮ್ಮಿನೇ ಹೌದು ಒಂದು ವಾರನು ಡಿಲೇ ಆಗ್ಬಹುದು ಮ ನೆಕ್ಸ್ಟ್ ವ ತಿಂಗಳಕ್ಕಿಂತೂ ಈ ವಾರ ನಮ್ಗ್ ಬೇಗ ಬರ್ಬಹುದು
ಹಾ ಹಾ ಹ್ಮ್ ಅಂದ್ರೆ ತಿಂಗಳ ಕೊನೆಗೆ ಸರಿಯಾಗಿ ಬರೋದಿಲ್ಲ
ಇಲ್ಲಾ ತಿಂಗ್ ನಿಮ್ದ ಏಪ್ರಿಲ್ ಅಂದ್ರೆ ನಿಮ್ದ ನೆಕ್ಸ್ ಮೇಗ್ ಬರ್ಬೋದು
ಓಕೆ
ನಿಂಗೆಲ್ಲಾ ಬರುತ್ತೆ
ಆದ್ರೆ ಇದೊಂರ ಸಮಸ್ಯೆನೆೇ ಅಲ್ವಾ ಇವಾಗ್ರಿಗೆ ಅವಶ್ಯಕತೆಗಳಿರುತ್ತೆ ಮ ಅನ್ನದ್ದು ಅಂತ ಸಂದರ್ಭದಲ್ಲಿ ಸಮಸ್ಯೆ ಆಗ್ಬಹುದು
ಕಷ್ಟ ಆಗತ್ತೆ ಆದ್ರ ಏನ್ ಅಂದ್ರೆ ಮ್ಯಾನೇಜ್ ಮಾಡ್ಕೊಂಡ್ ಹೋಗ್ಬೇಕು ಇದೊಂದು ಪ್ರಾಫಿಟ್ ಏನು ಅಂದ್ರೆ ವರ್ಕ್ ಪ್ರೆಷರ್ ಕಮ್ಮಿ ನಮ್ದು ಎಲ್ಲಾ ಕಿಂತ ಕಂಪೇರ್ ಮಾಡಿದ್ರೆ ಅನ್ ಮತ್ತೆ ಗೋರ್ಮೆಂಟ್ ಬೇಸಲ್ಲ ಏನ್ ಕಲಿತಾರೋ ಬಿಡ್ತಾರೋ ಅಷ್ಟು ಏನ್ ದೆಪ್ತ ಆಗಿ ನೋಡಲ್ಲ
ದೆಪ್ತಾಯ ನೋಡಲ್ಲ ಅಂದ್ ನೀವು ರೆಸ್ಪಾನ್ಸಿಬಲ್ ಆಗಿ ಹ ಹೇಳೇಬೇಕಾಗತ್ತೆ ಮ ಅವ್ರದದ ಓದವ್ರ ಮೇಲ್ ಬಿಟ್ಟಿರೋದು ಬಟ್ ನಿಮ್ ಕರ್ತವ್ಯ ನೀ ಮಾಡ್ಲೇಬೇಕಲ್ಲ
ನಾವು ಅದನ್ನ ಮಾಡ್ತೀವಿ ಅದ ಎಷ್ಟು ಬೇಕೋ ಅಷ್ಟ್ ಮಾಡ್ಲೇಬೇಕು ಅದು ನಮ್ದು ಚಕ್ ಚೆಕಿಂಗ್ ಮಾಡ್ತ ಎಷ್ಟು ಇದ ಏನ್ ಮಾಡಿದಿದ್ದಾರೆ ಅ ಡೈರಿ ಬರೀರಿ ಅಂತಾರೆ
ಹ್ಮ ಹ್ಮ್ ಹ್ಮ್ ಒಟ್ಟಾರೆಯಾಗಿ ಇದ್ರಲ್ಲಿ ಬಿಸಿ ಆಗ್ಬಟ್ಟಿದ್ಯಾ ಇವಾಗ
ಹಾ ಇವಾಗ ಬ್ಯುಝ ಆಗಿದೀನಿ ಇದನ್ನು ಮಾಡ್ಕೊಂತ
ಬಂದು ಕ್ಲಾಸ್ ಪ್ರಿಪೇರ್ ಆಗುವ ಹಂಗೆ ಹಿಂಗೆ ಅಂತ ಹೇಳಿ ಹೋಗ್ತಾನೆ ಇರುತ್ತ ಇತ್ತಲ್ಲ ಟೈಮ್ ಇಲ್ಲ
ದಿನಾ ದಿನಾನೇ ಹೆಂಗ್ ಹೋಗುತ್ತ ಅಂತ ಗೊತ್ತಾಗಲ್ಲ
ಹೂ ಮಾಡತ್ಪಾ ಯಾವಾಗಾದ್ರೂ ಫ್ರೀ ಎಲ್ಲಾ ಮಾಡ್ಕೊಂಡು
ಹಾ ಮಾಡ್ತೀನಿ
ಹೂ
ಸರಿ ಹಾ ಓಕೆ
ಓಕೆ
ಚಿ
ಹ